ಹಲೋ.
ಹಲೋ ಹಾಯ್.
ಹಾಯ್ ಅಕ್ಕಾ ಆರಾಮದ್ದಿ.
ಆರಾಮಿದೀ ನೋಡ ನೀವು ಆರಾಮಿದ್ರಿ.
ನಾವು ಆರಾಮ ಅದೀವಿ ಅಕ್ಕ.
ಮನೆಗೆಲ್ಲರೂ ಏನಿಲ್ಲ ನೋಡ್ ಸುಮ್ ಕುಂತಿದ್ದ.
ಹೌದಕ್ಕ ಮನ್ಯಾಗ ಎಲ್ರು ಆರಾಮ್ ಆರಕ್ಕ ಅಲ್. ಹ್ಮ್ ಅಕ್ಕ ಅರಾಮ ಅದಾರ ನೋಡ ಅಲ್ಲಿ ಅ ಆರಾಮ್ದಾರ.
ಹ್ಮ್ ಎಲ್ಲರುೂ ಆರಾಮ್ದಾರ ನೊಡ.
ಹ್ಮ್ ಏನ್ ಏನ್ ಮಾಡಗ ಇವತ ಅಂತ್ರ ರಜೆ ಕೆಲ್ಸ ಇಲ್ಲಾ.
ಹ್ಮ ರಜೆ ಕೆಲಸ ಇಲ್ಲ ಸುಮ್ಮ್ನೆ ಕೊಂತೀನ್ ನೋಡ. ಊಟ ಮಾಡ್ಬೇಕು ಅಡ್ಗಿ ಆಗ್ಯದ ಊಟ ಮಾಡವ್ರ ನ ಯಾರ ಬಂದಿ. ಬಂದಿಲ್ಲ ಎಕಡೆದ ಅಕಡೆ ಹೋಗ್ಯಾರ.
ನೀ ಮಾಡ್ ಕುಂತ್ ಬಿಡಕ್ಕ ಯಾರಕ್ ಬರ್ಲಕ್ಕ ಬಿಡ್ಲಕ್ಕ.
ಹಂಗ ಎಲ್ರು ಎಲ್ರುೂ ಒಟ್ಟಿಗೆ ಕುಂದ ತಗೋತೀವಲ್ಲ ಹಂಗ ಉಣಕ್ ಮನ್ಸ್ ಬರ್ಲ್ಲ.
ಹೌದಲ್ಲಕ್ಕ ನಾ ಸುಮ್ ಕಾಮಡಿ ಮಾಡಿದಕ್ಕ. ಈಗ ಅವ್ರನ ಬಿಟ್ಟು ನಾವ್ ಉಣಾಕ್ ಮನುಸರಲಕ್ಕ.
ಹ್ಮ್.
ಈಗ ಎಲ್ಲರ ಜೊತೆ ಆದ್ರೆ ನಮ್ಗ ಒಂದ ರೊಟ್ಟಿ ಹೆಚ್ಚಿಗೆ ಹೋಗುತ್ತಾ.
ಹ ಹೌದೌದು.
ಹ್ಮ್ ನಾನ್ ಸುಮ್ ನಿನಗೆ ಕಿಂಡಲ್ ಮಾಡಿದ್ಯ.
ಹ್ಮ್ ಮಾಡ್ತೇವ್ವ ಟಿಂಟಲ್ಲ.
ಈಗ ಅಕ್ಕಾ ಒಂದ್ ವೇಳೆ ನೀನ್ ಹಸುವು ಆಗ್ಯದ ಅಂತ ಊಟ ಮಾಡಿದ ಅಂದ್ರೆ ಅಣ್ಣ ಏನ್ ಅನ್ಕಲಿಲ್ಲ.
ಹಂಗೇನು ಅವರು ಅನ್ಕಲ್ಲ ನಾವು ಉಣಲ್ಲ ಅಷ್ಟೇ ಊಟ ಮಾಡ್ಬೇಕಿಲ್ಲ ಅಂತ. ನಮ್ಮ್ ಅತ್ತಿ ಊಟ ಮಾಡಂತ ಹೇಳಿ ಹೋಗ್ಯಾಳ ನೀವು ಊಟ ಮಾಡ ನಾವ್ ಬರ್ತವಿ. ಟಿವಿ.
ಹ್ಮ ಹಾ.
ಅಂತ ಹೇಳಿ ಹೋಗ್ಯಾಳ. ಪಾಪ ಅಕಿ.
ಇವಾಗ ಇವಾಗಾದ್ರೂ ಛಲೋ ಆದ್ರಲ್ಲ ಅದೇ ಒಂದ್ ಖುಷಿ ಅಕ್ಕ.
ಅಯ್ಯ ನಾ ಚಲೋ ಅಂದ್ರೆ ಭಾಳ ಚೊಲೋ.
ಯಾಕ ಮತ್ತೆ ಊ ಊಟ ಮಾಡು ಅದ ಇದುಂತ. ಒಂದಲ್ಲ ಚಲೋ ಆಗ್ಯಾರ ಅಂತ.
ಹಾ ಹೇಳಿ ಹೋಗ್ಯಾಳ ಅಷ್ಟೆ.
ಹೌದಾ ಈ ಅವ್ರ ಏನ್ ವರ್ಕ್ ಮಾಡ್ತಾರಾ.
ನಮ್ಮ ಅತ್ತಿಯ್ಯಾ.
ಹ್ಮ.
ವಾರ್ಡನ್ ಆಳ ವಾರ್ಡನ್.
ಹಾಸ್ಟಲ್ ವಾರ್ಡನ್ ಅಕ್ಕಾ.
ಹವ್
ಎಷ್ಟು ಕೊಡ್ತಾರ ಅವ್ರಿಗೆ?
ಏನಪ್ಪಾ ಅದೆಲ್ಲ ಹೇಳಲ್ ನಮ್ ಊರು
ಹೌದಾ
ಹ್ಮ್ ಹ್ಮ ಹ್ಮ
ಹಾ ಬರಿ ಬಿಡನ್ರಿ ಎಲ್ಲಿ ಹಾಸ್ಟಲ್ ಯಾವ್ದ?
ಇಲ್ಲ ಸುರಪುರ್ ಅತ್ರ
ಹ್ಮ್ ಹ್ಮ್ ಇಲ್ಲಿ ಅಲ್ಲಿ ಮ್ಯಲ್ ತಸೀಲ್ಗ ಹೋಗಲ್ಲ ಏನ್?
ಹ್ಮ್ ಹ್ಮ
ಹೌದಾ.
ಹ್ಮ
ಚಲೋ ಬಿಡು ಅಂದ್ರೆ ಎಲ್ಲರೂ ಒಂದೊಂದ್ ಅಂದೇ ಕತ್ರಿ ನಿಮ್ ಮನ್ಯಾಗ ಅದೇ ಗ್ರೇಟ್
ಅಯ್ಯ ಅಂಗ ಹತ್ತಿರಿ ನನಗ್ ಏನ್ ಕೆಲಸ ಇಲ್ಲ ಹಿಗೆ ಊಪರಿ ಇಟ್ಟು ಹೋಡಕತ್ತತಿನಿ ಅದು ಚಿಂತ ಬಿದ್ದ
ನೀನು ಮಾಡಕತ್ತ ಅಲ್ಲ ಎಷ್ಟನ ಆಗ್ಲಿ
ಏನ್ ಎಷ್ಟನ ಆಗ್ಲಿ.
ಮತ್ತೆ ಇದೊಂದು ಇದು ಕಾರ್ಯ ಆಪ್ದು ಒಂದಿಷ್ಟ್ ಬರ್ತ್ತ ಮತ್ ನೀನ್ ಅದು ಕುರಿ ಸಾಕಾಣಿಕ ಬಗ್ಗೆ ಅದೊಂದ ಇಷ್ಟು ಬರುತ್ತಾ ನಿನ್ ಪಗರ್ ಬರತ್ತ ಸಾಕ್
ಯಾವ ಸಾಲವನ್ನು.
ಖರ್ಚು ಮಾಡಿದ್ರೆ ಯಾವ ಸಾಲಲ್ಲಕ್ಕವ ಎದಕ್ ಖರ್ಚು ಮಾಡ್ತೀವಳ್ಳೇನ ಭಾಲ ಲಗ ಬ ಅಂತರ
ಸಾವಮ್ಮ ಏನ್ ಮಾಡ್ತಿ.
ಆದ್ರ ಹೆಂಗ ಯಾಕ ಕೊಡಲ್ಲನಾ ಅಣ್ಣ ದುಡ್ದು
ಅಣ್ಣಂದು ಅಣ್ಣಗೆ ಅಣ್ಣಂದ ಅಣ್ಣಗೆ ನಂದು ನನಗೆ ನಮ್ಮ ಮತ್ತ ನಮ್ಮಅತ್ತದ್ ಮತ್ತಗೆ ಹಿಂಗ ಅಂದ್ ನೋಡು
ಹ ಎಂದ್ರೆ ಎಲ್ಲಾರ ದುಡ್ಡ ಒಂದ್ ಕಡೆ ಕೂಡಿಟ್ಟ ಇ ಮಾಡಲ್ಲಾನು
ಇಲ್ಲ ಇಲ್ಲ
ಹೌದಾ ನಮ್ಮ ಮನ್ಯಾಗ ನಿನ್ಗೆ ಆಗ್ಬಿಡವ ಏನತಿ
ಹ್ಮ್ ಮತ್ತ ಏನ್ ಸಮಾಚಾರ ಮಾಡ ಮುಚ್ಕ ಬಿಟ್ಟದ ಮಳಿ ಬರಕತದನ್
ಮಳಿ ಅ ನಿಮ್ ಮನ ಮೂಊರಾಗ ಮಳಿ ಬರ್ತಕ್ ನಮ್ರ ಮಳಿ ಇಲ್ಲ ಚಳಿ ಲ ಬಿಸಲ್ ಬದ
ಹ್ಮ
ಮಳೆ ಇಲ್ಲ ಏನು ಇಲ್ಲ ನೋಡು
ಚಳಿಯಾಗಿ ಏನಾನ ತಿನ್ಬೇಕ್ ಅನ್ಸಕತ್ತದ ಸ್ನ್ಯಾಕ್ಸ್
ಹ್ಮ್ ಅಕ್ಕ ಹಂಗೆ ಅನಸ್ತ ನಾವ್ ನಿನ್ನ ಚೋಡ ಮಾಡಿದ್ದಕ್ಕ ಹ ರಾತ್ರಿ ಅದೇ ತಿಂದು ಮಕ್ಕಂದ ಅದನ್ನೇ ಹೊಟ್ಟಿ ತುಂಬಾ ತಿನ್ನ ಎಸ್ ಬ ಕೌಸ್ ತಿಂದಿವವಿ ಊಟನೇ ಮಾಡಿಲ್ಲ ಹಂಗೆ ಇತ್ತು ಮಾಡಿದ್ದೆಲ್ಲ ಅಡಗೆ
ಪತ್ತನ್ನೋಳ
ಹ್ಮ್
ತೊಡ ತಿನ್ನಾಕ ಏನ ಸೈಡ್ಸಿಗ್ ಮಾಡಿದ್ವಿ ಅಂದ್ರ ಊಟಾನೇ ಹೋಗಲ್ಲ
ಹೋಗಲ್ಲಕ್ಕ ಹೋಗಲ್ಲ ಅದನ್ನೇ ಅದನ್ನೇ ಒಟ್ಟಿ ತುಂಬಾಗಿ ಒಟ್ಟಿ ತುಂಬಿ ಇರ್ತದಮ್ಮ ಇನ್ನೊಂದ ಯಾವಾಗ ತಿನ್ನೋಕಾಗುತ್ತಾ
ಹೌದೌದು
ಹ್ಮ್ ಮತ್ತೆ ಕರ್ದಂಟು ಕಳಸಿದ್ಲ ನಮ್ಮತ್ತಿ
ಹಾ ಹಾ
ಕಳ್ಸಿದ್ಲಾ ಅದಂದ್ ಈಟ್ ತಿಂದ್ವಿ.
ಹ್ಮ್ ನನಗ ಸ್ವೀಟ್ ಅಂದ್ರ ಒಟ್ಟ ಹೋಗಲ್ಲ ನೋಡವ ಬಡ್ಡಿಗೆ ಹೋಗಲ್ಲ.
ಕರದಂಟು ಸ್ವಲ್ಪ ತಿಂತೀನಕ್ಕ ಸ್ ಸ್ವಲ್ಪ ಅಂದ್ರೆ ಒಂದ್ ಚಕ್ಲಿ ಎರಡು ಚಕ್ಲಿ ತಿಂತೀನೀ ಅಷ್ಟ. ಅಷ್ಟೇ. ಹ ಇವು ಶೇಂಗದುಂಡಿ ಅವು ಇವು ಇರ್ತಾವ ನೋಡ್ರಿ ಜಗ್ಗೆ ಸಿಹಿ ಇದ್ದು ಹೋಳ್ಗಿ ಅವು ಅಂತ್ರು ಮುಟ್ಟಕ ಆಗಲ್ಲ ನೋಡ.
ಹೌದು.
ಹ್ಮ ಜಗ್ಗೆ ಸ್ವೀಟ್ ಇರ್ತವ ಅಂತ್ರ
ಒಬ್ಬೊಬ್ಬರು ಎಷ್ಟು ಜಮಾ ಉಂತಾರಳೆ ಅದನ್ನೇ
ಅದು ಅಕ್ಕ ಸಿಹಿ ತಿನ್ನೋರ ಅಕ್ಕ ಅದನ್ನೇ ಸಾಲಾರದ ತಿಂತಾರ ಅಂಗೆ ಅಕ್ಕ ವಾರದ ಇವಾಗ ಇಲ್ಲಿ ನಮ್ಮ್ ಅಕ್ಕನ್ ಮಗಳು ನಮ್ ದೊಡ್ಡಪ್ಪನ ಮಗಳ ಮಗಳಕ್ಕ ಮೊನ್ನೆ ಡೆಲಿವರ್ ಆಯ್ತ್ ನೋಡಕ್ಕ.
ಹ್ಮ್.
ಒಂದು ವಾರಕ್ಕ ಅಕ್ಕ ಎರಡು ಕೆಜಿ ಬೆಲ್ಲ ಸಾಲಲಕ್ಕಿಗೆ.
ಅಷ್ಟು ಬೆಲ್ಲ ತಿಂತಾಳ?
ಅಷ್ಟು ತಿಂತಾಳಕ್ಕ ಮಾರಮ್ಮಮಾದಂಗ ಆಗ್ಬಿಟ್ಟಳ ಇಷ್ಟು ದಮ್ಮ ಡೆಲಿವರ್ ಆಗೇತಲ್ಲಾ. ಜೋಕ್ಸ್ ಸುಧ ಆನಾ ಅಕ್ಕ ಅ ಚಿಕನ್ ಮಟನ್ ನಂಗೆ ತಿಂತಾಳಕ್ಕ ಸ್ವೀಟ್ ನಂಗೆ ತಿಂತಾಳ ಇಕಿದ ಇದ್ ಹೆಂಗ್ ಇರ್ಬೋಡ ದೇಹ ಅಂತ ನಾ ಅಂತೀನಿ.
ಒಬ್ಬೊಬ್ಬರು ಹಂಗೆ ಇರ್ತದ ಮಯಗಾ ಅವರು ತಿಂತಾರ ನಮಗಂತ ನೋಡು ಸ್ವೀಟ್ ಒಟ್ಟ ಒಟ್ಟ ತಿನ್ನಂಗ ಅನಸಲ್ಲ ಖಾರ ಬೇಕಿದ್ರೆ ಎಷ್ಟಣ ತಿಂತೀವಿ.
ನಾನ್ ನೋಡಕ್ಕ ಸೇಮ್ ನಿಮ್ ಅಣ್ಣನ್ ಹಂಗ್ಯದಾರ ನಾನ್ ಹಂಗದ್ರಕ್ಕ. ನಿಮ್ ಅಣ್ಣ ಅಂತ್ರು ನಾನಾನ ಸ್ವಲ್ಪ ಸ್ವಲ್ಪ ಆದ್ರೂ ಒಂದಂದ್ ಕಣ್ಣಿ ಆದ್ರರು ತಿಂತೀನಿ ಬೆಲ್ಲ ಇದು ವಟ್ಟ ಸಹಿ ಅವರಂತ್ರೂ ಬರೇ ಖಾರುಗಳು ತಿಂದೆ ಪಾನಿಪುರಿ ತಿಂದೆ ಗೋಬಿ ತಿಂದೆ. ತಿಂದೆ ಅಪ್ಪಳಾ ತಿಂದ್ಯಾ ಇಂತದ್ದೇ ಹುಡ್ಕಾಡ್ತಾರ ನೋಡಕ್ಕ
ಹೊರಗಿಂದ ಭಾಳ ತಿನ್ನಬಾರ್ದವ್ವ ನಮ್ಮ ಮನೆಯಾಗ ಏನ್ ಹೊರಗನ್ ಮಾಡಲ್ ನೋಡ ಎಲ್ಲ ಮನೆ
ಇಲ್ಲಕ್ಕ ಇವಾಗ ಅದ್ರಾಗಕ್ಕ ಅಡಿ ಮಾಡಾರ ಯಾರ ಇಲ್ಲಲ್ಲ ಅಲ್ಲಿ ನಾ ನಿನ್ನ ಕರ್ ಕರಕೊಂಡ ಹೋಗಲಾಗನ ಕೆ ನಮ್ಮ್ ಮನ್ಯಾಗ ಕೆಲ್ಸ ಸಿಗತ್ತನ ಅಕಿನ ಯಾಕ ಕರ್ಕೊಂಡ್ ಹೋಗ್ತಿ ಸುಮ್ನೆ ಮಾಡ್ಯಕ್ತೇನ ಕೂಳ ಹಂಗ ಹಿಂಗ ಅನಕ್ ತರಕ ಆತನಾ ಮುಂದ ಆತ್ತಿದ್ರರು ನಿಮ್ ಯಾವ್ದನ ಸಣ್ಣ ಪುಟ್ಟ ಪುಟ್ಟ ಆಗ್ಲಿ ಕೆಲ್ಸ ಸಿಗ್ಲಿ ಕರ್ಕೊಂಡ್ ಹೋತಿನಿ ಅಂತ ನಾನ್ ಇಲ್ಲೇ ಬುಟ್ಟೆನಕ್ಕ ಅನದ್ರ ಬರ ಹೋಟ್ಲೆ ತಿನ್ನಾಕತ್ತ ಬುಟ್ಟನಕ್ಕ.
ಹಂಗೆ ಆತದ ನೋಡವ್ವ.
ಹ್ಮ್. ಹಂಗಾಗಿ ನಾನ್ ಎಲ್ಲಾರೂನು ಕೇಳ್ತಿರೋದು ಯಾವ್ದಾದ್ರು ಕೆಲ್ಸದ್ರರು ನೋಡ್ರಿ ನೋಡ್ರಿ ಅಂತ
ಹ್ಮ ಸಿಗ್ತಾವ ತೊಗೊ ಯಾವನ ಯಾಕಂದ್ರ ನಮಗ್ ಬೇಕಾದಾಗ ಸಿಗಲ್ಲೇ ಅವು
ಸಿಕ್ತಾ ಹುಡ್ಕ್ಯಾಡಕ್ ಸಿಕ್ಕಲ್ಲಕ್ಕಕರೆ
ಹ್ಮ ಹುಡುಕ್ಯಾಡಿದಾಗ ಸಿಗಲ್ಲ ಒಂದೊಂದ್ಸಲ ಬೇಡ ಅಂತ ಇ ನಿರ್ಧಾರ ಮಾಡಿರ್
ಅವಾಗ ಬರ್ತಿತಾವ ಸುಮ್ ಖಾಲಿ ಕುಂತಿರ್ತಿವ ಏನ್ ಎಷ್ಟ ಪ್ರಶ್ನೆ ಮಾಡ್ಲಾರ್ದ ಅವಾಗ ಕರ್ತಿರ್ತಾರ ಬರ್ರಿ ಬರ್ರಿ ಅಂತ. ಈಗ ನಾವು ಎಲ್ಲಿ ಮತ್ ಹುಡುಕಿಕ್ಯಾಡಿದಾಗ ಸಿಗೋದೇ ಇಲ್ಲ.
ಸಿಗಲ್ಲ.
ಹಿಂಗ ಆಗ್ಬಿಟ್ಟವಕ್ಕ ಮತ್ತ ಈಗ ಅನಿವಾರ್ಯಲ್ಲಕ್ಕ ಹೊರಗಿಂದ ಈಗ ನೋಡಕ್ಕ ಎಾರ್ಡ್ ಮೂರ್ ತಿಂಗಳ ಅಯ್ತು ಹೊರಗೆಂದು ತಿ ನ್ನ ಕುಂತರೆ ಮತ್ತೆ ಏನ್ ಮಾಡೋದಕ್ಕ ಅವ್ರ ಇದ್ರ ಹಂಗ ಅಂತರ ಅಂತ ಹೇಳಿತ ನನ್ ಕರ್ಕೊಂಡ್ ಹೋಗಲ್ಲಗನ ಏನೇನ ತಿನ್ನಲಕ್ಕ ಅಂತೇಳ ಆಬುಟ್ಟಿ ನಾವ ನ್ ಮಾಡಮ್ಮಕ್ಕ
ಹ್ಮ್ ಹ್ಮ್ ಹ್ಮ
ಅಷ್ಟೆ ಹ್ಮ್ ಹ್ಮ ತತಿ ಬಲ್ಲಿಗ ಅಚ್ಚ ಮಕ್ಕ ಹೆಂಗಂತ ಅಂದಿಗ್ ಮದ್ಕಿನ ಮುಂಚೆನೆ ಎಷ್ಟು ಹ್ಯಾಪಿ ಆಗಿದ್ನವ ನಾನ
ನೀನೊಬ್ಬಳಲ್ಲ ನೀನೊಬ್ಬಳಲ್ಲಾ ಎಲ್ಲರೂ
ಹ ನೀನ್ ಹಿಡ್ಕೊಂಡಂದೇನೆ ಹೂ
ನನ್ ಹಿಡ್ಕಂದಲ್ಲ ಎಲ್ಲಾ ದೇಶದ ಮೇಲಿನ ಹೆಣ್ಣು ಮಕ್ಕಳೇ
ಹೌದಲ್ಲ ಅಕ್ಕ
ಬಾಳ ಆರಾಮ್ ಇರ್ತಾರ
ಎಷ್ಟು ಆರಾಮ್ ನಮ್ಗ ಂತ ಸಂಸಾರ ಗೊತ್ತಿಲ್ಲ ಚಿಂತಿ ಗೊತ್ತಿಲ್ಲ ಹೌದು ಗೊತ್ತಿಲ್ಲ ಅಲ್ಲ ಸುಮ್ ನಾವ್ ಅಪ್ಪ ನಮ್ಮ ತಂದ ಹಕ್ತಾರ ಮಾಡಿ ಹಕ್ತಾರ ತಿಂತೀವಿ ಆಯ್ತವಾ ಆದ್ರ ಈಗ ನೋಡ್ ಕೆ ಎಸ್ ಪಿ ಟಿ ಅಂತ ಕೆಲ್ಸ ಇದ್ರ ಮಾಡಿವಿ ಅವ್ರ್ ದುಡಿದ್ ಕೊಟ್ಟೀವಿ ಅಷ್ಟೇ ಅದ್ ಬಿಟ್ರರು ಇನ್ನೊಂದು ಚಿಂತೆ ಇನ್ನೊಂದು ಚಿಂತೆ ಇಲ್ಲ ಆಯ್ತು ಇಟ್ಟೆ ನಿಲನ ಸಾಲಿ ಓದಿವವಿ ಆಯ್ತು
ಮದುವೆ ಮಾಡಿದಗಳೆ ಫುಲ್ ಒಂದ್ ಮನಿ ಜವಾಬ್ದಾರಿ ಎಲ್ಲ ಒತ್ಕೋಬೇಕಂದ್ರೆ ಕಷ್ಟ
ಮತ್ತಗ ಎಷ್ಟು ಕಷ್ಟ ಅಕ್ಕ ಹವ ನಾನನ್ಂತತ್ರಕ್ಕ ಮಾತ್ಗ ಮಾ ಸತಿಗ ಅಂಟವ ನಯಾಕನ ಮದ್ುವ ಆಗ ನೀವ ಇಂತವೆಲ್ಲಾ ಕಷ್ಟನ ಇದ್ದುದಿಲ್ಲ ನನ್ಗ
ಇನ್ನೊಂದ ಎರಡುುವರ್ ಸಾವರ ಆಮಿ ಇರ್ಲಿಲ್ಲ ನಿನ್ಗನೇ ಏನ ಏಜ್ ಆಗಿದುಬಡು ಯಾಕ್ ಮಾಡ ಯಾಕ್ ಮಾಡಿಕೊಂಡಿದೆ ಸುಮ್ಮನೆ
ಮನ್ಯಾಗಕ್ಕ ಜನ ಸರಿ ಇಲ್ಲ ಅವ್ರಂಗಂತಾರ ಮನ್ಯಾಗ ಒಳ್ಳೇಗಕ್ಕ ಗೊತ್ತಾ ಸ್ವಲ್ಪ ದೊಡ್ಡ ದೊಡ್ಡರಾಗಿ ಮೂರ್ನಾಾಕು ವರ್ಷ ಆದ್ರೂ ಸಾಕಕ್ಕ ಈಕಿ ದೊಡ್ಡ ಕಾಯಗಳ ಏನೋ ಕೊಟ್ಟಿಲ್ಲಾನನು ಅಲ್ಲಿ ಕೇಳ್ಬೇಕ್ರ ಹಂಗಿಂಗ ಅಂದ್ ಬಿಡ್ತಾರ ಅಕ್ಕ ಮನೆ ತಲಿ ತುಂಬಸ ಬಿಡ್ತ ನೋಡು ಆಯ್ತು
ನಿ ತಲಿ ಕಡಸನ್ ಕುಂತ್ರ ಆಯ್ತು ಏನು ಮಾಡಕ್ಕಾಗ
ನಮ್ಮ್ ಮನ್ಯಾಗ ಅಕ್ಕ ಈಗ ಜನಕ ಅಂಜು ತಾರ ಮಗಳ ನನ ಇಟ್ಕಂಗ ಕುಂತದ್ ನೋಡು ಹಂಗಾಯ್ತ ಇ ತಮ್ಮ ಮಕ್ಳ ಅಕ್ಕ ಏಿಂದ ಏ್ ಕೊಟ್ಬ ಬಿಡ್ತಾರಲ್ಲಕ್ಕ ನಮಗೂ ನೆಂದಲ್ ಮೇಲೆ ನಮಗ ದುಂಬುಲ್ ಕೊಡಕ್ ಸಾ್ಟ್ ಮಾಡ್ತಾರ
ಹೌದೌದು ಹಾಗಗೆ ಮಾಡ್ತವೆ
ಹ ಹಿಂಗಾಗಿ ನನ್ ಮದುವೆ ದೌಡ್ಡ ಆಜ್ಞಕ ಇನ್ನೊಂದ ಎರಡ್ ಮೂರ್ ವರ್ಷ ಹೋದ್ೂನು ನನ್ಗ್ ಏಜು ಕ ಕಾಣ್ತಿದ್ದಿಲ್ಲ
ಇಲ್ಲ ಇಲ್ಲ ಕರೆಂಟ್ ಐತೆೇನಲ್ಲಿ ಕರೆಂಟ್ ಅಂತೂ ನೋಡುವ ಹೋಗೋದು ಬರದು ಹೋಗೋದು ಬರದು ಸಾಕಾಗಿತ್ತು ಕರೆಂಟ್ ಕಾಲ
ಇಲ್ಲಿ ಇಲ್ಲಿ ಹೋಗ್ಯದಕ್ಕ ಕರೆಂಟ್ ಅಲ್ಲಿ ಹೋಗ್ಯದಾನ
ನಾ ಮಿಕ್ಸರ್ಕ್ ಹಾಕಿದ್ದೆ ಹಾಕಣ ಓಯುತು ನೋಡ್ ಪಟ್ಟಂತ
ಈಗ ಇನ್ನ ಬೇಗ ಹಾಕಿತ್ ತಗಕಿಲ್ಲ ಇಲ ಅಂದ್ರೆ ಒಳ್ಳೆಯ್ತ ಅನಕ ಕುಟ್ಟಕ್ಕ
ಯೌವ್ವ ಒಳ್ಳಾಗೈನ ಕುಟ್ಟದ ಆಗವಾ ಐತಿ ಒಳ್ಳೆಲ್ಲ
ಆಯ್ತ್ ಆದದ್ರ ಬೇಗ ಸಣ್ಣಾಗಲ್ಲ ಕೊಬ್ಬರಿ
ಕೊಬ್ಬರಿ ಎಲ್ಲಿನ್ ಸಣ್ಣ ಆತದ ನಾ ಇನ್ನ ಬಲಳ ಇನ್ನ ಹಾಕಿ ಸುಚ್ಚ ತೆಗಿದಾಗ ಹೋಯ್ತ ನೋಡು ಅದಕ್ಕೆ ನಾವು ಮಿಕ್ಸರ್ ಹಾಕ ತ ಅ ಹೇಳಿದ್ದೇನೆ ನಾನ್ ನಿನ್ಗ
ಇರ ಬಿಡಕ್ ಹೆಂಗ ಹಾಕೆ ಚಲೋ ಮಾಡಿದ್ ಇಲ್ಲಾಂದ್ರೆ ಕುಟ್ಟದ್ ಬರ್ತತ್ ನಿನಗ ಟಕ್ ಟಕ್ ಅಂತೇಳಿ
ಹಾ
ಅದ್ರಾಗಕ್ಕ ಕೊಬ್ಬ್ರಿ ಬಾಳ್ ಬಿದುರ್ಸಿರ್ತವ ಅಲ್ಲ ಬೇಗ ಸಣ್ಣ ಅಲ್ ಕೈನೇ
ಒಣಕ್ಕೊಬ್ರಿ ಜಲ್ದಿ ಸಣ್ಣ ಆಗಲ್ಲ
ಸಣ್ಣ ಆಗಲಕ್ಕ ಹಸಿದ ಆದ್ರೆ ಸ್ವಲ್ಪ ಏನಾಗ ಲ್ಲ ಬೇಗ ಸಣ್ಣ ಆಗಬಿಡ್ತದಾ
ಅಂದ್ರೂ ಒಟ್ಟ ಕೊಬ್ಬರಿ ಕೈಲಿ ಕೊಟ್ಟಿದ್ರ ಸಣ್ಣ ಆಗಲ್ಲದು
ಆಗಲ್ಲ ಆಗಲ್ಲ ಶಕ್ ಫುಲ್ ಶಕ್ತಿ ಇದ್ರ ಜೋಲ ಕುಡ್ತಾರಲ್ಲಕ್ಕ ಅವರು ಸಣ್ಣ ಆತದ್ ನೋಡು
ಏನಪ್ಪಾ
ಹ ನಿಜ ಅಕ್ಕ ಹಿಂಗ ಹ ಹವ ನಮ್ಮ್ವರು ನಮ್ಮ ಅಕ್ಕರ ಅಕ್ಕ ಒಬ್ಬರೇ ಹೊಲ ಮನೆ ಕೆಲಸ ಮಾಡ್ಯರಲ್ಲ ಅವ್ರ ಎಲ್ಲದರ ನುರ್ತ ಬಿಟ್ಟಾರಕ್ಕ ಏನೇನೋ ಕೂಟು ನಿನ್ ಆಯ್ತು ಬೇಗ ಸಣ್ಣ ಆಗಬಿಡತ್ ನೋಡು ನೀ ನನಗ್ ಬೈತಿರ್ತಾರಕ್ಕ ನೀನಏನ್ ಕುಡ್ತೀವ ಸತ್ ಎಣ ಕುಟ್ಟಿದಂಗ ಕುಡ್ತಲ್ಲಾ ನಡಿ ಅಂತಾರ ಹಾತ್ತ ಅವ ಅಲ್ಲಿ ಬೇಷದು ಬಿಟ್ಟು ಬಿಡದು ಆಮೇ ಅವ್ರಿಗೆ ಹಚ್ಚಿ ಬಿಡದು
ಹಾ ಹ ಹ
ಮತ್ತೆ ಈಗಕ್ಕ ಅಭ್ಯಾಸ ಇರ್ಲಾರ್ದ್ರಿಗೆ ಹಂಗೆ ಅನಸ್ತದ
ಹೌದೌದು
ರೂಢಿ ಇರಲ್ಲಲ್ಲಾ
ಹ್ಮ
ಅಂದ್ರ ಅಕ್ಕ ಬಡವರಾಗ ಹುಟ್ಟಬಾರ್ದವ ಎಷ್ಟು ಕಷ್ಟ ಎಲ್ಲಾನೂ ಅನುಭವಿಸಿಕೊಂಡು ಹೋಗ್ಬೇಕು
ಎಲ್ಲಾ ಅನುಭವಿಸಬೇಕು ಆ ಭೂಮಿ ಮೇಲೆ ಹುಟ್ಟಿದ್ಮ್ಯಾಗ ಎಲ್ಲಾ ಅನ್ಭವಸ್ಬೇಕ
ತಡಿ ಒಂದ ಜರ ಗ್ಯಾಸ್ ಬಂದ್ ಮಾಡಿ ಬಂದ್ಬಿಡ್ತ್ನ ಮತ್ಸ್ತನಿ.
ಹ್ಮ್ ಅಕ್ಕ ಓಕೆ ಸರಿ ಬಂದ್ ಮಾಡಿ